ನಮಸ್ತೆ. ಹ್ಮ್ ಕೇಳುಸ್ತ್ ನೀವ್. ಕಾಣುಸ್ತಾರೆ ನೀವ್ ಹೇಗಿದಿರ. ಹೇಗಿದ್ಯಾ ಏನ್ಮಾಡತ್ತೆ .
ಓಟ ಆಯ್ತಾ.
ನಾವ್ ಚೆನಾಗಿದೀವಿ ನೀವು. ಹ್ಮ್.
ನನಗೇನು ಕೇಳುಸತಾ ಇಲ್ಲ ಮಧ್ಯ ಮಧ್ಯ.
ಹೌದಾ ನಂತ್ ನೀವ್ ಮ ಮಾತಾಡ್ತಾ ಇರೋದ್
ಹಾ ಹಾ ಹಾ ಇವಾಗ್ ಕೇಳುಸ್ತಾ ಇದೆ.
ಮತ್ತೆ ಸಮಾಚಾರ.
ಹ್ಮ್ ಮತ್ತೆ ನಿಮಗೆ ಚಿತ್ರ ಬಿಡಿಸೋದಂದ್ರೆ ತುಂಬಾ ಇಷ್ಟನಾ.
ಹ ಚಿತ್ರ ಹ ಚಿತ್ರನ ನಾವು ಅವಾಗ ನಮ್ಮ ಇಷ್ಟ ಇತ ಶಾಲೆ ಅವ್ರು .
ಒಹ್.
ಕಲ್ತಿದ್ದೆ ಬಟ್ ನಂಗೆ ಅವ್ರು ಚಲ.
ಓ ಹೌದಾ ನಮ್ಗೂ ತುಂಬಾ ಚಿತ್ರ ಅಂದ್ರೆ ತುಂಬಾ ಇಷ್ಟ ಮೊದ್ಲೆಲ್ಲ ಪ್ರತಿಭಾ ಕಾರಂಜಿ ಅನ್ನೋ ಒಂದ್ ಇದುಕ್ಕೆಲ್ಲಾ ಸೇರ್ತಿದ್ದೆ ಕೆಲವೊಂದ್ಸಲ ನನಗೆ ಪ್ರಶಸ್ತಿ ಕೂಡ ಬಂದಿತ್ತು. ಕೇಳುಸ್ತ ಇದ್ಯಾ.
ಹಾ
ಹಾ ನ ಮತ್ತೆ. ನೀವ್ ಯಾವತ್ತಾರೂ ಪ್ರವಾಸಕ್ಕೆ ಹೋಗಿದ್ದೀರಾ ಶೈಕ್ಷಣಿಕ ಪ್ರವಾಸ ಮಾಡಿದ್ದೀರಾ.
ಹಾ ನಾವು ಶೈಕ್ಶಣಿಕ ಪ್ರವಾಸ ಕರ್ಕೊಂಡ್ ಹೋಗಿದ್ರು ನಾವ್ ಮೂರ್ನಾಕ್ ದಿನ ಹೋಗಿದ್ವಿ ಶೈಕ್ಷಣಿಕ ಪ್ರವಾಸಕ್ಕೆ.
ಹ್ಮ್ ಹ್ಮ್.
ಚೆನ್ನಾಗ್ . ತುಂಬಾ ಚ ತುಂಬಾ ಉತ್ಸಾಹ ಪಡಿ ಹೌದೌದು.
ಕೆಳತಿಯರ ಜೊತೆಯಲ್ಲಿ ಮಾಡಿದ ಆ ಒಂದು ಮನೊರಂಜನೆ ತುಂಬ ಚ ಚೆನ್ನಾಗಿರುತ್ತೆ. ತುಂಬಾ ಸವಿ ನೆನಪುಗಳನ್ನ ಕಟ್ಕೊಡುತ್ತೆ ಮುಂದಿನ ದಿನಗಳಿಗೆ. ಆ ರೀತಿ ನೆನಪುಗಳನ್ನ ಇಟ್ಕೋಬೇಕ್ ಕು ಮುಂದೆ ನಾವ್ ಒಂದು ಕಾಲ್ದಲ್ಲಿ ನಮ್ಮ ಮೊಮ್ಮಕ್ ಮಕ್ಳಿಗೆ ಹಿಂಗೆ ಹೇಳ್ಬಹುದಾಯ್ ಚೆನ್ನಾಗಿರುತ್ತೆ ಒಂಥರ ನೆನಪು. ಮತ್ತೆ ಮುಂದೆ ಹೇಳಿ ಸಮಾಚಾರ ನಿಮ್ದು.
ಹುಯ್. ನಮ್ಮ ಹ ಪರೀಕ್ಷೆಯ ಸಿದ್ಧತೆಗಳ್ ನೆಡಿತ್ತ ಇದೆ.
ಓ ಪರೀಕ್ಷೆ ಅಂದ್ರೆ ಸ್ವಲ್ಪ ತಲೆಯಲ್ಲಿ ಒತ್ತಡ ಜಾಸ್ತಿ. ಮನಸ್ ಮನಸ್ಸಲ್ಲಿ ಭಯ.
ಹ್ಮ್
ನೀವು ತುಂಬಾ ಓದಿ ಓದಿ ನಿಮ್ಮ ತಲೆಗೆ ಸ್ವಲ್ಪ ಒತ್ತಡ ಜಾಸ್ತಿ ಅನ್ಸ್ದಾಗ ಏನು ಹೇಗೆ ನಿಮ್ಮ ತಲೆಯನ್ನ ಸಡಿಲಗೊಳ್ಸ್ಕೊತಿರಾ.
ಒಂತರ ಖುಷಿ ಆಗ್ಬೇಕು. ಹ್ಮ್ ಹ.
ಓ ಹೌದ್ ಹೌದು. ಕೆಲ್ವುರು ತುಂಬಾ ಓದ್ತಾರೆ ಕೆಲ್ವುರು ಓದ ಲ್ಲ ಆದ್ರೂನು ಒದ್ದರಿಸ್ಬಿಡ್ತಾರೆ. ನನಿಗೆ ಸೆ. ಸರಿಯಾಗ್ ಕೇಳಿಸ್ತಾ ಇಲ್ಲ.
ನನ್ ಕಳ್ಸತೈತೆ ಹೇಳಿ.
ಹಾ ಈವಾಗೆ ಕೇಳುಸ್ತ ಇದೆ ಹೇಳಿ.
ಹ್ಮ್ ಹ್ಮ್ ಹ್ಮ್. ಹ್ಮ್ ಹೇಳಿ.
ಹಾ ಮುಂದೆ ಮತ್ತೆ ನಿಮ್ಮ ಹೇಗೆ ಮುಂದೆ ಕೊಗ್ಬೇಕು ನಿನ್ನ ಮುಂದಿನ ಜೀವನ ಅಂತ ಅನ್ಕೊಂಡಿದ್ದೀರಾ.
ಮಂದೆ ಜೀವ್ನ ನಾವು ಫಸ್ಟ್ ಕೆಲ್ಸ ತಗಬೇಕು. ಆಮೇಲೆ ಮುಂದಿನ್ ನೋಡಿದ್ರೆ ಆಯ್ತು. ಮತ್ತೆ ನಿಮ್ಮ ಬಾಲ್ಯದಲ್ ನೀವ್ಗೆ ಯಾವ್ಯಾವ ಆಟಗಳನ್ನ ಆಡಿಸ್ತಾ ಇದ್ರು ನಿಮ್ಮ ಶಾಲೆಯಲ್ಲಿ.
ಬಡ್ಡಿ. ತುಂಬಾ ಆಟ ಆಡ್ತಿದ್ವಿ ನಾವು. ಕಣ್ಣಾಮುಚಾಲೆ ಕುಂಟೆಬಿಲ್ಲೆ ಚಿನ್ನಿ ಡುಡು ಎಲ್ಲಾನು ಆಟಾಡ್ತಿದೀವಿ. ಚಿಕ್ ವಯ್ಸ್ ಈ ನನ್ಪುಗಳು ತುಂಬಾ ಜಾತಿ ತುಂಬಾ ಚೆನ್ನಾಗಿದೆ. ದಿನ ದಿನಗಳಿಗೆ ಹೊಲ್ಸಿದ್ರೆ.
ನೀವು ಅಂತಿದ್ರ ಚಿಕ್ ವಯ್ಸ್ಸಿನಲ್ಲಿ.
ಅಲ್ವಾ.
ಹೌದೌದು.
ಅದಕ್ಕೆಲ್ಲ ನಾವು ಮತ್ತೆ ಇದ್ ಹೋಗಕಾಗಲ್ಲ.
ಹೌದೌದು ಬಾಲ್ಯ ದಿನಪುಗಳಿಗೆ ಚೆಂದ. ಅಲ್ಲಿನ ಜೀವನ ಮತ್ತೆಲ್ಲು ಸಿಗ್ ತಿಗೆಲ್ಲ.
ಅಷ್ಟು ಚಂದ ಗೊತ್ತಾ ನೆನ್ಪುಗಳು ಮಾತ್ರ ಇರುತ್ತೆ .
ಬರಿ ಆಟ ಆಡು ಊಟ ಮಾಡು ಮಜಾ ಮಾಡು ಅಷ್ಟೇ.
ಹಾ
ಹೀಗೆ ಎಲ್ಲದ್ ಚಿಂತೆ ಮನೆ ಕಡೆ ಚಿಂತೆ ಕೆಲಸದ ಚಿಂ ತೆವ್ ಶಾಲೆಯ ಬಗ್ಗೆ ಚಿಂತೆ ಎಲ್ಲವೂ ಚಿಂತೆ ಒತ್ತಡದಲ್ಲೇ ಇರ್ತಾರೆ ಈಗಿನ ಮಕ್ಕಳಂತೂ.
ಹೌದೌ ನಿಮ್ಗೆ ಎಳ್ನೀರು ಅಂದ್ರೆ ಇಷ್ಟಾನ.
ಹಾ ಎಳ್ನೀರ.
ಹ್ಮ್
ಎಳ್ನೀರು ಎಳ್ನೀರ್ ಯಾರಿಗ್ ಇಷ್ಟ ಆಗಲ್ಲ ಅದ್ ನಂಗ್ ತುಂಬಾ ಇಷ್ಟ.
ಹ್ಮ್ ಎಷ್ಟ ಇಷ್ಟ ಗೊತ್ತಾ ಎಳ್ನೀರು ಅಂದ್ರೆ ನಂಗೆ ತುಂಬಾ ಇಷ್ಟ ನನ್ಗೆ.
ಆದ್ರೆ ಈ ಬದಿ ತುಂಬಾ ದುಬಾರಿ ದುಬಾರಿ ತುಂಬಾ ಅನ್ಸುತ್ತೆ ಮನೇಲಿ ಹಳ್ಳಿಗಳಲ್ಲಿ ಇದ್ರೆ ಮನೆಯಲ್ಲಿ ತೆಂಗಿನ ಮರ ಕುಡಿಬಹುದು.
ತ್ತೆ ನಿಮ್ ಮನೆಯಿಂದ ತೆಂಗಿನ ಕುಡಿಬೋದು.
ಹಳ್ಳಿಗಳಲ್ಲಿ ತೆಂಗಿನ ಮರ ಇರ್ತವೆ ಆದ್ರೆ ತುಂಬಾ ಎತ್ತರದಲ್ಲಿ ಇರ್ತವೆ ಅದನ್ನ ಹತ್ತೊಕೊಂಗ್ತನ ಕರ್ಸ್ಬೇಕು ಆ ಕಾರಣ ಹಳ್ಳಿ ಅವ್ರು ಕೂಡ.
ಹೌದೌದೌದು ಹೌದೌದೌದೌದೌದು.
ಹೌದು ಹ್ಮ್. ಅ ನಮ್ಮ ಮನೆಯಲ್ಲ. ಕೇಳಿಸ್ತಾ ಇಲ್ಲ ಅನ್ಸತ್ತೆ ನನ್ಗೆ.
ನಿಮ್ ನಿಮ್ಮನೇಲಿ ನಿಮ್ಮ ಮನೇಲಿ ನಿಮ್ ಎಷ್ಟು ಎಕ್ರೆ ಇರುತ್ತಾ ಉದಾ ಇದೆ.
ತುಂಬಾ ತುಂಬಾ ಉತ್ ಎತ್ರ ಇದೆ ನಮ್ಮ ಸರಿ ತೆಂಗಿನ ಮರಗಳನ್ನ. ಸರಿಯಾಗಿ ಎ ಚೊಕ್ಕ ಮಾಡ್ಕೊಡ್ತೀವಿ ಅಂತ ಬರ್ತಾರೆ ಮೇಲ್ಗಡೆ ಏನೇನು ಹೋಗ್ತಿರತ್ ತ್ತೆ ಮಂಗಗಳು ಏನೇನೋ ತುರುಕಿರ್ತವೆ ಮಧ್ಯೆ ಅವ್ರು ಕೂಡ ನಮ್ಮ್ ಮರವನ್ನ ಹತ್ತಲ್ಲ ಅಷ್ಟು ಎತ್ತತ್ರ ಹೋಗ್ಬಿಟ್ಟಿದಾವೆ ಭಯ ಪಡುತ್ ರೆ ತುಂಬಾ ಎತ್ತರಕ್ಕೆ ಹೋಗ್ಬಿಟ್ಟಿದೆ ನಮ್ಮ ಮನೆಯಲ್ಲಿ ಇರೋ ಮರ ಅಂತುವೆ. ಅಲ್ಲಿಂದ ಬಿಳುವಂ ಇಂತಹ ತೆಂಗಿನಕಾಯಿಗಳನ್ನು ಮಾತ್ರ ನಾವು ಉಪಯೋಗಿಸಬೊದು ಎಳನೀರ್ ನಂತ್. ತು ತಗೊಳ್ಳದಕ್ಕೆ ಸಾಧ್ಯವೇ ಇಲ್ಲ.
ಹ್ಮ
ಮನೆ ಬಳಕೆಗೆ ತೆಂಗಿನಕಾಯಿ ಸಿಕ್ತವ್ ತರ್ಕಾರಿ ತೆಂಗಿನ ಕಾಯಿ ಕೂಡ ದುಬಾರಿ ಒಂದು ಕಾಯ್ಗೆ. ಹೇಳ್ತರೆ ಎಷ್ಟೊಂದ್ ದುಡ್ಡು.
ಹ್ಮ್ ಹೌದೌದು ಹೌದು.
ಹಳ್ಳಿ ಬದಿಗಳೆಲ್ಲ. ಅಂದ್ರೆ ಮನೆ ಹತ್ತಿರವೇ ಬೆಳೆದ್ಕೊಂಡು. ತಿನ್ಬೋದು. ಪ್ಯಾಟೆಗಡೆ ಗಳಲ್ಲಿ ಆದ್ರೆ ಕೊಂಡೆ ತಿನ್ನಬೇಕು.
ನಿಜಾ ನಿಜಾ ನಿಜಾ ನಿಜಾ ನಿಜಾ.
ಅದು ಎಷ್ಟೇ ಸಮಳ ಇದು ಸಲ್ರಿ ಇಲ್ಲ ಪೇಟೆ ಕಡೆಗಳಲ್ಲಿ
ಹೌದುು ನಿಮ್ಗೆ ಹಳ್ಳಿ ಇಷ್ಟನೋ ಇಲ್ಲ ಪೇಟೆ ಕಡೆ ಇಷ್ಟನೋ
ನನಗೆ ತುಂಬ ಇಷ್ಟ ನಿಮ್ಮ ಅಪ್ಪ ಹ್ಮ
ಹೆಚ್ಚಾಗಿ ಹಳ್ಳಿಗಳನ್ನೇ ಇಷ್ಟಪಡ್ತದೆ
ಹಾ ಅದಕ್ಕೆ ಬಲ್ಲತಾರೆ
ಹ್ಮ್ ಎಲ್ಲಾನು ಪೇಟೆ ಕಡೆಗೆ ಮುಖ ಮಾಡದ ಕೆಲ್ಸಕ್ಕಾಗಿ
ಹ್ಮ್
ಹ್ಮ್ ಅದಕ್ಕಾಗಿ ಎಲ್ಲರೂ ಪೇಟೆ ಕಡೆ ಬರ್ತಾರೆ ಹಳ್ಳಿಯನ್ನ ಮರ್ತ್ ಬಿಿಡ್ತಾರೆ
ನಿ ಜಿ ಜಾನೆ ಜಿ ಜೆ ಜಾ ನಿಜಾ
ಕೊನೆಗೆ ಪೇಟೆಗಳಲ್ಲಿ ಹ್ಮ್ ಎಷ್ಟೇ ಅಂದ್ರು ಹಳ್ಳಿ ಹಳ್ಳಿನೇ ಪೇಟೆ ಪೇಟೆನೆ ಯಾವತ್ತೂ ಹಳ್ಳಿಗೆ ಪೇಟೆ ಸಮಾನ ಆಗಕ್ಕಾಗಲ್ಲ ಆರೋಗ್ಯ ಗುಣಮಟ್ಟ ಕೂಡ ಚೆನ್ನಾಗಿರುತ್ತೆ ಮತ್ತೆ ಹಳ್ಳಿ ಕಡಲ್ಲ ಇದ್ರೆ
ಹ ಮತ್ತೆ
ಹ್ಮ ಮತ್ತೆ ನೀವು ಯಾವ ಕತೆ ಪುಸ್ತಕಗಳನ್ನೆಲ್ಲ ನಾವು ಓದ್ತಿದ್ರಾ
ಹ
ಹಾಗ ನೋಡಿ ಹಾಗಮ್ಮ ಹಾಗ ವಲ್ಾ ಮತ್ತೆ
ಹೌದು ತುಂಬಾ ನೀತಿಯುತವಾದ ಕಥೆಗಳು ತುಂಬಾ ಪಾಠವನ್ನ ಹೇಳ್ಕೊಳ್ತವೆ ಮಕ್ಕಳ ಚಿಕ್ಕ ವಯಸ್ಸಿನ ಮನಸ್ಸಿನಲ್ಲಿ ತುಂಬಾ ಪ್ರಭಾವ ಬೀರ್ತವೆ ಅಂತ ಕತೆಗಳೆಲ್ಲ ಮಕ್ಳಿಗೆಲ್ಲ ಇಂತ ಕತೆಗಳನ್ನ ಹೇಳ್ಬೇಕು ಆದರೆ ಈಗಂತೂ ಮಕ್ಕಳಿಗೆ ಪುಸ್ತಕಗಳನ್ನೇ ಪುಸ್ತಕಗಳಿಗಿಂತ ಹೆಚ್ಚಾಗಿ ಬೇರೆ ಕಡೆಗಳಿಗೆ ಗಮನ ಹ ಜಾಸ್ತಿ ಆಗ್ಬಿಟ್ಟಿವಿದೆ
ಹೌ ಹ
ಹಳೆಯ ಆಟ ಪಾಠ ಮಟಗಳೆಲ್ಲಾ ಮರೆತು ಹೋಗುತ್ತಿದೆ ಯಾವಾಗಲೂ ಜಂಗಮವಾಣಿಯಲ್ಲೇ ಕೂ ಮಕ್ಕಳ ಕ ತ್ತಾರೆ
ಹಾ ಎ
ಚಿಕ್ಕ ಚಿಕ್ಕ ಇನ್ನುೂ ಮಾತ್ರ ಬರದೇ ಇರಂತ ಮಕ್ಕಳು ಕೂಡ ಜಂಗಮ ಮಾಡಿ ಕೊಟ್ರೆ ತುಂಬಾ ಸುಮ್ನಾಗಿ ನೋಡ್
ಹ್ಮ್ ನಿಜ ನಿಜ ಹೌದೌದೌದೌದು ಹೌ ಚಿಕ್ಕ ಮಕ್ಳ ಏನ ಹಬ್ಬಾ ಈಗಿನ ಮಕ್ಳಂತೂ ಹ ಬೇಡ ಬೇಡ್ವೆ ಬೇಡ ಎಲ್ಲರಿಗೂ ದೂರವಾಣಿ ಬೇಕು ನಮ್ಗ ಅವಾಗ ಅದನ್ನ ಬಳಸಕ ಗೊತ್ತಿರ್ಲಿಲ್ಲ ಇವಾಗ ನೋಡಿ
ಎಲ್ಲರ ಕೈಯಲ್ಲೂ ಚಿಕ್ಕ ಚಿಕ್ಕ ಮಕ್ಕಳ ಕೈಯಲ್ಲ ಒಂದೊಂದು ಜಂಗಮ
ಹ್ಮ್ ಹೌದ ಹೌದು ಹೌದ ಹೌದು ಸರಿ ಸರಿ ನಿಮ್ಮ್ ಹತ್ರ ಮಾತಾಡಿ ಖುಷಿ ಆಯ್ತು ನಂಗೆ
ಅದು ಮೊದಲಿಗೆ ಉಂಟು ಮಾಡ ಹ